ಹಲೋ ಹಲೋ ಆ ಆರ ಮಾಡ ನೀ ಆರಾಮಾ
ಹ್ಮ್ ನಾನ್ ಆರಾಮ ಮಾಡಪ್ಪ ಊಟ
ಹ ಆಯ್ತಮ್ಮ ನಿಂದು
ಹ್ಮ್ ನಮ್ದ ಆಯ್ತು ಊಟ ಜಷ್ಟ ಇವಾಗ
ಹೌದಾ ನಮ್ದನ್ ಅವಾಗ ಆ ನೋಡಣ ಕುಂತೀವಿ ಆರಾಮ ಹಗೆ ಸುಮ್ಮ
ಹ್ಮ
ಹ್ಮ್ ನಮ್ಮ ದಸ್ತಾನಫೋನ್ ಆಷ್ಟ ಲನು
ಹ್ಮ ಹಾ
ಹ್ಮ ಆ ಕಡೆ ಕಟ್ ಮಾಡರಾ ಅದಕ್ಕೆ ನಿತಿದೆ
ಹ್ಮ್ ಹ್ಮ್ ಹ್ಮ ಹದಾ
ಹ್ಮ್
ಮತ್ತ ನ್ ಮಾಡ್ತಿದಿದ್ದಾರೆ ಎಲ್ಲ ಏನು ಸ್ಟಡಿ ವರ್ಕ್ ಏನ್ ಮಾಡ್ತಿದಾರ
ನಮ್ದು ಸ್ಟಡಿ ಅಣ್ಣ ಬಂದು ಜಿ ನ ಮಾಡೀಿವಿ
ಹ್ಮ್ ಹ್ಮ್
ಏನೇನ್ ನರ್ಸಿಂಗ್ ಮಾಡಿವವಿ ಎಲ್ಲಾ ನಡದಂಗ ಡೆಗ್ಯುಲರ್ ಡೈಲಿ ಕ್ಲಾಸಿಗೆ ಹೋಗ್ತಿೀವಿ ಕಾಲೇಜಿಗೆ ಹೋಗ್ತೀವಿ
ಸಾಕ್ಸ ಕಾಯ ವಟ ಸಾಕ್ಷಸ ಕಾಯಿಬ ಬಿಟ್ಟದಣ ಏ ಮಾಡ್ತೆ ಕಾಲಜ ಡೈಲಿ ಓಯ್ ಹಯ್್ಯಾಸ ಬರ ಕಪ್ತಾ ಒಂದ್ವಸ ಬಿಟ್ರ ಮತ್ತೆ ಎ ಮನಿಗ್ ಫೋನ್
ಹ್ಮ್
ಹ್ಮ್ ಆತರ ಪ್ರಿನ್ಸಿಪಲ್ ಇದಾನ ಮೊನ್ನೆ ಶನಿವಾರ್ ಒಂದ್ ದಿಸ್ ಬಿಟ್ಟು ಸಲಗೆ. ಪೇರೆಂಟ್ಸ್ಸ ಕರ್ಕೋಂಬಾ ಅಂತೇಳಿ. ಕ್ಲಾಸಿಂದ ಹೊರಗಾಕ್ಯನಾ ಕಾಲೇಜಿಂದ ಅದು ಸಲಗೆ ಮತ್ತ ಎಲ್ಲ ಬರಕಂತ ಕಾಲೇಜ ಎಲ್ಲ ಬಿಡ್ಬೇಕಂದ್ರ.
ಈ ಆತರ ಇದಾ ನಿಮ್ ಕಾಲೇಜ್.
ಫುಲ್ ಸ್ಟ್ರಿಕ್ ಮಾಡಕ್ ಹತ್ಬಿಟ್ಟ ನಾನ ಸಣ್ಣ ಹುಡುಗರ ಇದ್ದಂಗ ನಮ್ಮ ಅಂದ್ರ ಸ್ವಲ್ ಸ್ವಲ್ಪನಾ ಫ್ರೀಡಮ್ ಇಲ್ಲಾ ಏನಿಲ್ಲ ಆ ತರ ಫುಲ್ ಸ್ಟಿಕ್ ಮಾಡ್ಕದ್ಬಿಟ್ಟನ್ನ.
ಅದು ಫ್ರೀಯಂಗ ಬಿಡ್ಬೇಕ
ಫ್ರೀ ಇರ್ಬೇಕ ಅಣ್ಣ ಅಷ್ಟಕ್ಕಷ್ಟು ಸ್ವಲ್ಪ ಅಷ್ಟಕ್ಕಷ್ಟು ಮಾಡ್ಬೇಕ ಅಣ್ಣ ಏನು ಎಷ್ಟು ದಿಸ ಬುಟ್ಟೆ ಇಲ್ಲಾ . ಒಂದೇ ಒಂದ್ ದಿವ್ಸ ಶನಿವರು ಬಿುಟ್ಟಿದ್ ಸಲಗೆ ಇಷ್ಟ ಎಲ್ಲಾ ಹೇಳಿದ್ನಿ. ಪೇರೆಂಟ್ಸ್ ಕರ್ಕೊಂಡು ಬಾ ಹಂಗ ಇದು ಮಾಡಿದಣ್ಣ ಅದಕ್ಕೆ.
ಹ್ಮ್ ಹ್ಮ್ ಕಾಲೇಜಲ್ಲಿ ಎಂಜಾಯ್ಮೆಂಟ್ ಮಾಡಕ
ಅವ್ರ್ ಎಂಜಾಯ್ಮೆಂಟ್ ಅವರ್ಕ್ ಎಂಜಾಯ್ಮೆಂಟ್ ಮಾಡಕ್ ಮತ್ತೆ ಅಷ್ಟಕ್ಕಷ್ಟೇ ಓದಕ್ಕ ಎಲ್ಲಾ ಇದಿರ್ಬೇಕಣ. ಏನಿಲ್ಲ ಡೈಲಿ ಓದಬೇ ಕಾಲೇಜ ಸ್ಟ್ರಿಕ್ಟ್ ಆಗಿರ್ಬೇಕು ಎಂಜಾಯ್ಮೆಂಟ್ ಇರಬಾರ್ದು ಏನಿಲ್ಲ ಹಂಗ ಅಂತಾರೆ ಏನ್ ಮಾಡ್ತೇಣ್ಣ ನಮಗ ಅಂದ್ರ. ಹಚ್ಚಿನಪ್ಪ ಅಂಗಾಯಬಿಟ್ಟು
ಆ ಕಡೆ ನಾನ ಬೇರೆ ಕಡೆ ಹೋಗ್ತಿದ್ದೆ ಇರಲೀ ಬಿಡಪ್ಪ ಅಂತೇಳಿ ಇಲ್ಲೇ ಇದ್ದೆ. ನಾವೇ ಸರಿ ಎಲ್ಪ್ ಮಾಡ್ಕೊಂಡ್ ನಮಗೆ ಇದು ಮಾಡ್ತಾನ ಆ ಕಡೆ
ಹ್ಮ ಹೆಂಗ ಇವು ನಿಮ್ ಹೈಸ್ಕೂಲ್ ಹೈ ಸ್ಕೂಲ್ ಅಲ್ಲಿ .
ಹ ಹ್ಮ್ ಹೈ ಸ್ಕೂಲ್ದಾಗ ಇನ್ ಶರ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ಟೈಲು. ಮತ್ತೆ ಬೂಟ್ ಗೀಟ್ ಹಾಕಂಡ ಎಲ್ಲಾ ಹೋಗ್ಬೇಕ್ಂತ ಯಾಕಂದ ಐಡಿ ಕಾರ್ಡ್.
ಹ್ಮ್
ಹೌದಾ
ಆ ತರ ಆಗ ಸಣ್ಣ ಹುಡುಗರ ಇದ್ದಂಗೆ ಅವನು ಅವ್ನ್ ಕೇಳಿದ್ ಕೋಶನ್ ಗೆ ಅಷ್ಟೇ ಆನ್ಸರ್ ಅವ್ನು ಅವನ್ ಕೇಳಿದ ಕ್ವಶನ್ಗೆ ಆನ್ಸರ್ ಇರಬೇಕು. ಇಲ್ಲ ಅವ್ನ್ ಎದರು ಮಾತಾಡ್ಬಾರದು ಅಷ್ಟೇ ಅವ್ನ್ ಬೈದ್ರು ಬೈಸ್ಕೆ ಬೇಕು.
ಸೈಕೋ ಇದಾಗ ನಿಮ್
ಬಾಣ ಮತ್ ನೀನು ಒಂದ್ಸರ್ತಿ ಬಂದ ಏನಾನ ಒಂದ ಸ್ವಲ್ಪ ಹೇಳ್ ಆಕಡೆ
ನಿಮ್ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ನಂಗೆ ಹೇಳರೀ ನಾ ಬರ್ತನಿ
ಹ ಪೇರೆಂಟ್ಸ್ ಮೀಟಿಂಗ್ ಅಂತ ಅನಕ್ ಏನಿಲ್ಲ ನಿನ್ನೇನೆ ಹೇಳಿದ್ನಕ್ಕ ಪೇರೆಂಟ್ಸ್ ಕಳ್ಕೊಂಡ ಅಂತ.
ಹ್ಮ್
ನಮ್ ಮನಗ್ ಬರಲ್ರಿ ಸರ್ ಕೆಲ್ಸದ ಬ್ಯುಸಿ ಇರ್ತಾರಿ ಹೊಲ್ದಾಗ. ಬರಲ್ರಿ ಬೇಕದ ಫೋನ್ ಫೋನ್ ಹಚ್ಚಿ ಕೊಡ್ತನಿರು ಅಂತಂದೆ ಅಯ್ತೇತಯ್ತ್ ಅಂತಂದ್ರು ಫೋನ್ ಹಚ್ಚಿಲ್ಲಾ ಏನ್ ಕೇಳಿಲ್ಲ ನಾಳೆ ಏನನ್ ಅಕಸ್ಮಾತ್ ಬಾ ಅಂತಂದ್ರ ಮತ್. ನಾಳೆ ನೀನು ಫೋನ್ ಬಂದ್ಬಿಡು
ಅದೇ ಅದೇ ಹೇಳ್ರ ಒಂದಸ್ದಿ ಇವಾಗ ನಮ್ಮ್ ಅಣ್ಣ ಬರ್ತನ್ರೀ ನಮ್ಮ್ ಮನೇಲಿ ನಮ್ಮ ಅಪ್ಪ ಅಮ್ಮ ಬರಕ್ಕಾಗಲ್ಲ ನಮ್ಮ ಮಣ್ಣ ಬಂದು ಮಾತಡ್ತ ಅಂತ ಹೇಳು
ಹ ಅಣ್ಣ
ಮತ್ತೆ ನಾನು ಹಾಸ್ಟೆಲ್ ಹಾಸ್ಟೆಲ್ಲಿ ಇ ಇರ್ತೀನಲ್ಲ ಅವಾಗ ಹ್ಮ ಕೆಲವೊಂದು ಹುಡುಗರು ಅವ್ರ ಮನೇಲ ಕರ್ಕೊಂಡ್ ಬರಕ್ ಆಗಲ್ಲ ಹೋಗಲ್ ಬರೋದ ಆಗಲ್ಲ ನಮ್ಮ ಅಪ್ಪ ಅಮ್ಮಗೆ ಅಂತ ಅನ್ಕೊಂಡ್ಬಿಟ್ಟು ನಾನು ಬರ ಬರತ್ದಪ್ಪ ನಷ್ಟಪಟ್ಟೆಂಗಲ್ಲಿ ಅದು ಅಣ್ಣ
ಅಯ ಹೇಳಿದತ್ ತಿಳ್ಕಲ್ಲಣ್ಣ ಯ ಇಲ್ಲ ಕಳ್ಸಲಿ ಇರ್ಬೇಕು ಹಂಗ ಹಿಂಗಂತ ಜಿ ಹೋದ್ರಾ ಆಡ್ತಾನ ಕ್ಲಾಸ್ ಹ
ಹ್ಮ್ ಬಿಯ ಕ ಯದು
ಮತ್ತೆ ಮತ್ತೆ ವಾತ್ನ ಜಾಸ್ತಿ ಕೊಡ್ತಾರ ಆ ಕಾಲಕ್ಕೆ
ವರ್ಕ ಏನ್ ಕೊಡ್ತಾರ ಬಿಡೋಣ್ಣ ಹಂಗನಲ್ಲ ಅಷ್ಟ ಜಷ್ಟೇ ಕೊಡ್ತಾರ ವರ್ಕ್ ಜಾಸ್ತಿ ಒ ಜಾಸ್ತಿ ಹಾರ್ಡ್ ವರ್ಕ್ ಏನಿಲ್ಲ
ಅಂದ್ರೆ ಸ್ಟ್ರಿಕ್ ಬಾಳ ದಿನ ಕಾಲೇಜು ಅಲ್ಲಿ
ಹಾ ಸಿಟ್ ಬಾಳ ಆದ್ ನೋಡು ಇದಕಿಂತ ಅವ್ನು ಪ್ರಿನ್ಸಿಪಾಲ ಸಾಕಾಯ್ ಬಿಡದಣ್ಣ ಬರ್ತಾನ ಬೆಳಗ್ಗೆ ಹೋಗ್ಕ್ ಅವ್ನ್ ಕೂಡ ಬೈಸಬೇಕು ಕ್ಲಾಸ್ಗ ಹೋಗಕ್ ಕುುದುರ್ಬೇಕು ಅಂಗಯ್ಯಾಗ
ಹ್ಮ್ ನಾನ್ ನೋಡಿದನಿ ನಿಮ್ ಕ ನಿಮ್ ಕಾಲ ನಾನ ಯಾವಾಗ ಒಂದ್ಸತಿ ಹೋಗಿದ್ದೆ ನಿಮ್ ಕಾಲೇಜ ಅಲ್ಲಿ ನಿಮ್ ಪ್ರಿನ್ಸಿಪಾಲ್ ಮನೆ ಅಲ್ಲೇ ಇದಲ್ಲ ನಿಮ್ ಕಾಲೇಜ್ ಕಗಡೆ
ಮನಲ್ಲ ಅವ್ರದ ಏನಾದ್ರ ಸರ್ ಅವ್ರದ್ದ ಅವ್ರದ್ದ ಮನೆ ಈ ಕಡೆ ಯ ಸೈಡ್ ಬರತ
ಹ ಒಂದು ಅಲ್ಲೇ ಪ್ರಿನ್ಸಿಪಲ್ ಅವರು ಒಂದು ಕೊನೆ ಐತ್ ನೋಡ ಅಲ್ಲಿ ಅವ ಕೆಳಗ ಅ ಅದ ಅಲ್ಲಿ ಅಲ್ಲಿ
ಹ ಇವ್ರದದಣ ಅ ಸಾರ ಇನ್ನೊಬ್್ರ ಗುರುನಾಥ್ ಅಂತ ಅವ್ರ ಬಿಲ್ಡಿಂಗ್ ಅವ್ರದ ಅದು ಓನ್ ಶಿವನ ಅವರು
ಹಾ ಹಾ ಮೇಲ ಒಂದು ಕಾಲೇಜು ಕೆಳಗ
ಹ್ಮ್ ಹಾ ಒನ್ ಅವರ
ಹ್ಮ್ ಅದ್ರಲ್ಲೆಲ್ಲಾ ನಿಮ್ ಕಾಲೇಜಲ್ಲಿ ನಾವೆಲ್ಲ ಪೇಂಟಿಂಗ್ ಕೆಲಸ ಮಾಡ್ಪ್ಪ ಇಲ್ಲಿ ನಿಮ್ ಕಾಲೇಜಲ್ಲಿ
ಹೌದಣ ಎಷ್ಟ ದಿವಸ
ಒಂದ್ ವಾರ ಮಾಡಿದೀವಿ ಒಂದ್ ವಾರ
ಹೌದಾ
ಹ್ಮ್
ಅವ್ರ ನಮ ಗುರುನಾಥ್ವರನೋಡ ಆಣ ಅವ ಕಮ್ಯೂನಿಟಿ ಯ ತರದ
ಹ್ಮ್ ಹ್ಮ್ ಹೌದಾ ಹ್ಮ ನಾನೇನು ಅವನೇ ಪ್ರಿನ್ಸಿಪಲ್ ಅಂತ ಮಾಡಿದ್ದೇನ
ಏ್ ಇಲ್ಲ ಇಲ್ಲ ಅ ಆತ ಪ್ರಿನ್ಸಿಪಲ್ ಆದ್ರ ಆಯ್ತಾ ನಾ್ ಸಹಾಯ ಹೊಡಿತದ ಒಂದ ಬರೀ ಡಬಲ್ ಮೀನಿಂಗ್ ಮಾತಾಡಿ ಬರೀ ನಿ ಅ ತರ ಇದಣ್ಣ ಅತ್ನ ಗರ್ಮೆಟ್ ಜಾಬ್ ಅದ ಅಣ ಅತ್ ಡೂಟಿ ಡ್ಯೂಟಿ ಮಾಡ್ತಾನ ಕಡೆ ಹಾಸ್ಪಿಟಲ್ ಡ್ಯೂಟಿ
ಹ್ಮ ಹ್ಮ್
ಹ್ಮ ಹ್ಮ್ ಈ ಕಡೆ ಕಾಲೇಜನ ಕ್ಲಾಸ್ ಹೇಳ್ತಾನ ಬೆಳಿಗ್ಗೆ ಹತ್ತು ಗಂಟೆ ತ ಕ್ಲಾಸ್ ಹೇಳಿ ಹೋಗ್ತಾನ ಅವನು
ಹೌದೌ ಹೌದು ಯೋಗಾ ಕ್ಲಾಸ್ ತನ ಒಂದು ಮತ್ತೆ ಗೌರ್ಮೆಂಟ್ ಡ್ಯೂಟಿನ ಇದೆ ತುಂಬಾ ಚೆನ್ನಗಿದನ
ಹ್ಮ್ಾನ ಒಂದು ಅವನಿಗೆ ಎಂಬತ್ತ ಎಂಬತ್ತು ತೊಂಬತ್ತು ಸಾವಿರ ತಕ ಸ್ಯಾಲ್ರಿ ಐತ ಹ ಹ್ಮ್ ಬ ಚ ಕದ ಮತ್ತೆ ಈ ಕಡೆ ಕಾಲೇಜ್ದಾಗ ಎಷ್ಟ ಕೊಡ್ತಾರ ನತ್ತಾಗ ಸಟಂತ ಇಷ್ಟ ಇವ ಸಾರ ಹಂಗಂತೇಳಿ ಮಾತಾಡಿರ್ತಾರ
ಹೌದುೌದು ನಿಮ್ ಕಾಲೇಜನ ಅವನ್ ಒಬ್ಬಂದೆ ಇತ್ತು ಏನ ಪಾರ್ನರ್ ಶಿಪ್ ಐತಾವ ಅವರು ಬೇರೆ
ಹೆ ಒಬ್ಬರದೇ ಅದು ಹಣ
ಹ್ಮ್ ಹ್ಮ್ ಅಬದ
ಒಬ್ರದೆ ನೋಡು ನೋಡ ಅದ್ರಾಗ ಹತ್ತು ಬಿಲ್ಡಿಂಗ್ ದ ಅಮೌ ಬಿಲ್ಡಿಂಗ್ ದ ತಿಂಗಳ ತಿಂಗಳ ಅಮೌಂಟ್ ಸ್ಯಾಲ್ರಿ ಆತಾಗ ಮತ್ತೆ
ಹ್ಮ್ ಹ್ಮ್
ಬರ್ತ ಒಂದು ತಿಂಗ್ಳಕ್ ಎರಡು ಮೂರ್ ಲಕ್ಷ ಎಳ್ ಲಕ್ಷ
ಹ್ಮ್
ಹ್ಮ್
ಹೌದೌದು ಹ್ಮ ಅವನು ಫ್ರೆಂಡ್ ಮೂರ ಹತ್ರ ಒಂದ್ ಊರ್ ಅಯ್ತೆ ನಡಿಯಾಳಂತ ಅವರರ ಅವರು
ಹೌದಾ
ಹ್ಮ್ ನಮ್ಮ ಪಕ್ಕನಳ
ಹ ಹ ನಮ್ ೇನ್ ಹೇಳಲ್ಬಡರು ಮತ್ತೆನ್ನಡದಣ
ಹೆಂಗಿದ ಟೀಚಿಂಗ್ ಎಲ್ಲಾ ಚೆನ್ನಾಗೈತೆ ನಿಮ್ಗೆ ಕಾಲೇಜ್ಲ್ಲಿ
ಟ್ ಟೀಚಿಂಗ್ ನ ಎಲ್ಲ ಚನಾಗೆರ್ತಾಡ್ ಅತ್ಣ
ಹ್ಮ
ಹ್ಮ್ ನಮ ದೋಸ್ತ ನಮ ದೋಸ್ತಾನ ಹೇಳ ತಾನಂತ ಅಲ್ಲೇ ಕಾಲೇಜ್ ಟೀಚಿಂಗ್ ಮಾಡ್ತಾನಂತ
ಹ್ಮ್ ಹ್ಮ್
ಹ್ಮ್ ಎಲ್ಲಾ ಇವಾಗ ಸರ್ನು ಇವಾಗ ಯಾರು ಲೆಕ್ಚರ್ ಚಾರ್ ಗೌರ್ಮೆಂಟ್ ಆರ ಎಕ್ಸ್ಪೀರಿಯನ್ಸ್ ಲೆಕ್ಚರ್ ಚಾರ್ ಸಿಗಲ್ಲ ಯಾರ ಸಾರ್ನವರು
ಹ್ಮ್ ಹ್ಮ್
ಸ್ಟೂಡೆಂಟೇ ಹೇಳಕ್ತ್ ಬಿಿಟಾರ್ ಇವಾಗಲ್ಲಾ ಅವ್ರ ಕ್ಲಾಸ್ ಸೀನಿಯರ್ಸ್ ತಥರ್ಡ್ ಇಯರ್ ದವ್ರು ಹಕಸ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಈ ಮಾಡ್ತಾರ ಈಜಿರ ಹ ಈಜಿ ಇರೋ ಸಬ್ಜೆಕ್ಟ್ ಅಂತ ತಗೊಂತಾರೆ ಅವರು
ಹ್ಮ ನಿಮ್್ದ ಎಷ್ಟ ಸಿ
ಫೀಸ್ ಬಂದಣ್ಣ ನಲ್ವತ್ ಸಾವರ ಆದ್ ನಮ್ದಾಗ ಪಪ್ರೈವೇಟ್
ಹ್ಮ್ ಹ್ಮ
ಬಟ್ಟೆ ಮತ್ತೆ ಇದು ಬುಕ್ಸ್ ಸೇರಿ ಎಲ್ಲ ಐವತ್ತೂ ಸಾರಾ ಆಗತ್ತಾ ಮತ್ತತ್ದ್ರ ಗೌರ್ಮೆಂಟ್ನ ಅ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಬಂದ್ರೆ ಇಪ್ಪತ್ತೈದು ಸಾವಿರ ಆದದೋಣ್ಣ
ಹ್ಮ್್ಮ ಅದ್ರಲ್ಲಿ ಇವಾಗ ಗೌರ್ಮೆಂಟ್ ಶೀಟ್ ಬೇರೆ ಇವಾಗ ಪೇಮೆಂಟ್ ಶೀಟ್ ಬೇರೆ ಈ ತರ ಆಗುತ್ತೆ
ಹಾ ಪೇಮೆಂಟ್ ಸೈಟ್ ಗೋವರ್ನಮೆಂಟ್ ಸಿಟ್ ಬೇರೆ ಬೇರೆ ಇರ್ತಾವ
್ಮ ಗೌರ್ಮೆಂಟ್ ಅಂದ್ರೆ ಅದ ಹೆಂಗ ಯಾವ ತರ ಅಪ್ಲೈ ಆಗತ್ತ ಅದು
ಅದ್ರ ಹ್ಮ ಅದ ಅಪ್ಲೈ ಮಾಡಕ್ ಬಿಟ್ಟಿರ್ತಾನ ಅದಕ್ಕಂತ ಡೇಟ್ ಬಿಟ್ಟಿರ್ತಾರ
ಹ್ಮ್ ಹ್ಮ್
ಪ್ಯುಸಿ ಮಲೆ ಪರತಣ ಜಿನಮ್ಮದ
ಹ್ಮ್
ಅದಕ್ ಅಪ್ಲೈ ಮಾಡ್ಬೇಕು ಆಮೇಲೆ ಕಾಲಜ ಸೆಲೆಕ್ಷನ್ ಇಡ್ತ ಕಾಲಿ ಸೆಲೆಕ್ಷನ್ ಮಾಡ್ಕೋಬೇಕು
ಇವಾಗ ಅದ ಅಪ್ಲೈ ಮಾಡ್ಕಂದ್ರೆ ಏನ್ ನ್ ಇರ್ಬೇಕು ಇವಾಗ ಮಾರ್ಸ್ ಲ್ಲ ಮ್ಯಾಟ್ರ ಆಗುತ್ತಾ
ಮಾರ್ಸನ್ ಮೀಟ್ರ ಇಲ್ಲ ಇಲ್ಲ ಅದ್ರಾಗ ಎಲ್ಲಿ ಇದು ಸಬ್ಜೆಕ್ಟ್ ಮ್ಯಾಟ್ರ ಆಗತ್ಅಣ ಹಿಂದಿ ಇದ್ರೆ ಬರಲ್ಲ ಅಣ್ಣ ಇಂಗ್ಲೀಷ್ ಇರ್ಲೇಬೇಕ ಕಡ್ಡಾಯ.
ಹೂ ಹೂ.
ಹ್ಮ.
ಹ್ಮ ಹ .
ಹ್ಮ್ ಇಂಗ್ಲಿಷ್ ಇರ್ಲೇಬೇಕು ಮತ್ತೆ.
ಹ್ಮ್ ಮತ್ತೆ ಡೈಲಿ ಕ್ಲಾಸ್ ನಡತಾವ.
ಹಾ ಡೈಲಿ ನಡೀತಾವಣ್ಣ ಕ್ಲಾಸ್.
ಹ್ಮ್ ಎಷ್ಟು ಕ್ಲಾಸ್ ನಡೆಯುತ್ತವೆ.
ಡೈಲಿ ನಾಕಕ್ ನಾಲ್ಕಕ್ ಕ್ಲಾಸ್ ನಡತವಣ್ಣ ಬೆಳಿಗ್ಗೆ. ಒಂಬತ್ತೂರಿಂದ ಹತ್ತು ಗಂಟೆಯಿಂದ ಎರಡು ಗಂಟೆ ತಕ.
ಹ್ಮ್ ಎಲ್ಲಾ ಸಬ್ಬ .
ಹ್ಮ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರ.
ಇಡ್ಲ.
ಸರಿ ಸರಿಯಣ.
ಸರಿ.